ಹಲೋ ಯಾರು ಯಾರ್ ಹೇಳ್ ನೀವು
ಕೂನ ಹಿಡ್ದಿಲ್ಲ
ಕೂನಾ ಸಿಕ್ಕಿಲ್ಲ ಪ್ಪ ಇನ್ನಾ
ಕೂನ ಇಡೀ ನೋಡಮ
ಕೂನಾ ಇಡಿಯಕ್ ಆಗ್ತಾ ಇಲ್ಲಪ್ಪ ಯಾರ್ ಅಂತ್ ಹೇಳಪ್ಪಾ ಮೊದ್ಲೆ ನಾ ಬಿಜಿನೆಸ್ ಟೆನ್ಷನ್ ಅಲ್ ಇದ್ದೀನಿ
ಹಾ
ಹಾ
ಹೆಸ್ರು ಹೇಳು ನೋಡಮ್ ನಿಂಗ ಯಾರು ಅಂತ ಹೇಳ್ತೀನಿ ಹೇಳಿ
ಗೊತ್ತಾಗ್ತಿಲ್ಲಪ್ಪಾ ಯಾರಂತ
ಅದೇ ಕೂನ ನಪ್ಪ ವಾಯ್ಸು
ವಾಯ್ಸಿದ್ ಯಾರೋ ಸಲ್ಲೂಬಾಯ್ತರ ಕೇಳ್ಸ್ತಾ ಇದೆ ನಮ್
ಅಲ್ಲ
ಅಲ್ಲ ಅಂದ್ರೆ ಮತ್ತೆ ಯಾರಪ್ಪ ನೀನು
ಹೆಸರು ಹೇಳ್ ನೋಡೋಣ ಇನ್ನ ನಿಮ್ಮ ಫ್ರೆಂಡ್ಸ್ದಾಗಿದಿನಿ ನೋಡೋಣ
ಫ್ರೆಂಡ್ಸ್ ದಲ್ಲೇ ಇದ್ಯಾ
ಹಾ
ಅದೇ ಜಾನಿ ನಾ
ಅಲ್ಲ
ಹಾ ಸೋಹಿಲ್ಲ ಮಾನ್ಸಿಕ್ ಸೋಹಿಲ್ಲ ಭಾಷಾ ಬಾಯ್ ಯ ಓ ನೀನಾ ಗುರು ದಾವುಲ್ ಬಾಯಿ
ಹಾ ನೆನ್ಪು ಬಂತಾ ಈಗ
ಹಾ ಪೈಜಾನ್ ಪಡೆಯಿರಿ
ಏನ್ ನಿನಾಗಿ ಇ ಎಸ್ ತಿರೆಮ್ ಅಂತ ಬಿಟ್ಟು ಎಲ್ಲ ನಮ್ಮನ್ನ ಯಾಕ್ ನೆನಸ್ತಿ ಪಾ ನೀನ.
ಇಲ್ಲ ಬಾಯ್ ಸ್ವಲ್ಪ ಟೆನ್ಶನ್ ನಲ್ಲಿದ್ದೀನಿ ಬಿಸ್ನೆಸ್ ಪ್ರಾಬ್ಲಮ್.
ಹೌದಾ ಬಿಸ್ನೆಸ್ ಏನ್ ಮಾಡಿದಪ್ ಬಿಸ್ ತು ಸ್ಟಾಟ್ ಮಾಡ್ದೆನ್ ಬಿಸ್ನೆಸ್ ಈಗ.
ಹಾ ಅದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿನಿ ಅದ ಕೌ ಫಾರ್ಮಿಂಗ.
ಹಾ ಸ್ಟಾರ್ಟ್ ಮಾಡ್ತಿನಿ ಸ್ಟಾರ್ಟ್ ಮಾಡ್ತಿನ್ ಅಂತ್
ಅದ ಸ್ಟಾರ್ಟ್ ಮಾಡಿನಿ ಸ್ವಲ್ಪ ಅದಿಗ ಇದು ಮಳೆ. ಬಂದು ಗಾಳಿ ಬಿಟ್ಟು ಶಡ್ ಹಾರಿಕೊಂಡ್ ಹೋಗಿದೆ.
ಅಯ್ಯೊ ಶೆಡ್ಡೆ ವೆ.
ಇವ್ ಹೌದೊ.
ಅರೆ. ಪೂನು ನುಕ್ಸಾನೆ ತರ್ ಅಂದ್ರೆ.
ಸೇಗ್ಬೇಕ್.
ತೊ ತೊ ತೊ ಅಗ್ಲಗ್ ಗಿನಗೇನ.
ಅವ್ ಹೆಂಗ್ ಆರ್ಕ್ಕೊಂದ್ ಹೋಗ್ತಾವಪ್ಪಾ.
ಯಾರಿಗ್ ಗೊತ್ತು ಗಾಳಿ ಹಂಗ್ ಬೀಸಿತ್ತಂದ್ರೆ.
ತೆ ಅಲ್ಲ ಬ್ರದರ್ ನೀ ಏನು ಫ್ರೆಂಡ್ಸ್ದಿಂಗ್ ಆಗಿದೆ ಅಂ
ಇಲ್ಲ ಬ್ರದರ್ ನಮ್ಗೆ ನಗು ತಳಕ್ ಆಗೋದಿಲ್ಲ.
ಹೌದಾ ಏನಾದ್ರ ತು ಗೊಫಾ.
ಯಾಕಂದ್ರೆ ನಮ್ಗೆ ಯಾಕಂದ್ರೆ ನಮ್ಗೆ ಫೀಲಿಂಗ್ಸ್. ತಿಲ್ ಅಂತಗ.
ಫೀಲಿಂಗ್ಸೇ ಇಲ್ವ.
ಇಲ್ಲಿಂಗ್ಸೆ ಎಲ್ಲ ನಮ್ಗೆ.
ಹೇಳ್ಬೇಕಿಲ್ಲ ಗುರು. ಫೀಲಿಂಗ್
ಇಲ್ಲ ಬ್ರೊ ನಮ್ಗೆ ಫೀಲಿಂಗ್ಸೇ ಕೊಟ್ಟಿಲ್ಲ ಅನ್ಸುತ್ತೆ ದೇವ್ರು.
ಕೊಟ್ಟಿಲ್ಲ ಫೀಲಿಂಗ.
ಹಾ
ಹೆಂಗ ಹಿಂಗಾದ್ರೆ.
ಏನ್ ಮಾಡಕ್ ಆಗಲ್ಲ. ಹ್ಮ
ಅದೇ ಶಡ್ ಹಾರ್ಕೊಂಡ್ ಹೋಗಿದೆ ಮತ್ತ ಮತ್ತ ಹಾಕ್ಬೇಕು ಮತ್ತ ಎರಡು ಎರಡ್ ಲಕ್ಷ ಪ್ರ ಬಜೆಟ್ ಹಾಕ್ಬೇಕು
ಹ್ಮ್ ಹ್ಮ್ ಹ್ಮ್
ಅದೇ ಟೆನ್ಷನ್ ಇದೆ ಈಗ್ ನನ್ಗೆ ಹುಂ ಆಹ್
ಸೋಲ್ ಅಂತ ಕುಣದನ
ನಿಮ್ದೇ ನಿಮ್ ಸರ್ರಾ
ಸೋಯೆಲ್ ಸೋಯೇಲ್ ಇಯರ್ ಇಯರ್ ನಂಬರ್ ಒನ್
ಓ ರೈಟ್ ರೈಟ್ ಅವ್ನಾ ವೈಸ್ ವೈಲ್ ಅಂತೇಳಿ ಇನ್ಸ್ಟ ಐಡಿ ಐತ್ ನೋಡ್ ಅವ್ನ್ದು ಓಯ್
ಹಾ ವಯ್ಸೆವಲ್
ಓಯ್ ಓಯಿ
ಹಾ ವೈಸ್ ವೈಲೆ
ಅವ್ನ್ ಏನ್ ಓದ್ತಿದಾನ್ ಗುರು
ಆ ಯು ಪಿ ಎಸ್ ಸ್ಸಿ ಕ್ಲಿಯರ್ ಮಾಡಕ್
ಅವನ್ನ್ ಬೆಳ್ಳಗಾಗಿದಾನ್ ನೋಡು ಗುರು ಮ್ಮ್ ಯಾವ್ ಕ್ರೀಮ್ ಹಚ್ತಿದಾನೆ ಅವ್ನು
ಹಾ ಅದು ಹರ್ಬಲ್ ಅಂತೇಳಿ ಬರತ್ ಒಂದ್ ಹ್ಮ್
ಅದು ಭಾಷ ಬೈಗೆ ಸ್ವಲ್ಪ ಕೊಡ್ರಿ ಹೋಗಿ
ಹಾ ಭಾಷ ಬಾಯ್ ಕರ್ರ್ ಹೆಗಣ ಆಗಿಬಿಟ್ಟನ್ಗ್ ಅವ್ನ್
ಹೌದಾ
ಹೆಂಗ್ ಮಾಡ್ ರೆಕಮೆಂಡ್ ಮಾಡ್ದೆ ಆದ್ರೆ ಒಲ್ಲೆ ಅಂತ ನಾನ್
ಅದ್ದೆಲ್ಲ ಅಷ್ಟೆಲ್ಲ ಯೂಸ್ ಮಾಡಲ್ಲಪ್ಪ ನ್ಯಾಚುರಲ್ ಕರಲ್ ಕಲರ್ ಇರಲ್ಲ ನಂತಾನೆ
ಹೌದು ನ್ಯಾಚುರಲ್ ಕಲರ್ ಯಾವ್ ನ್ಯಾಚುರಲ್ ಕಲರ್ ರೀ ಒಂದು ಗುಲಾಬ್ ಜಾಮ್ ಕೊಂಡ ಆಗ್ತಾನ
ಹಂಗೇನಿಲ್ಲಪ್ಪಾ ಅವ್ರ್ ಇವ್ರು ಬಗ್ಗೆ ಮಾತಾಡ್ಬಾರ್ದ್ ನಾವು
ಹೌದಾ ನನ್ಗೆ ನನಗೆ ಎಂತ ಫೀಲಿಂಗ್ಸೆ ಇಲ್ಲ ನೋಡು
ಫೀಲಿಂಗ್ಸೆ ಬರದಿಲ್ವ ನಿಂಗೆ
ಅವೂ ಏನ್ ಮಾಡದು ಗೊತ್ತಾವಲ್
ಅದೇ ಶೆಡ್ಡಿಂದೆ ಚಿಂತೆಲ್ ಬಿದ್ದಿದೆ ನಾನು ಇನ್ನಾರು
ಹೌದಾ
ಏನ್ ಮಾಡ್ಬೇಕಪ್ಪ
ಏನ್ ದುಡ್ಡು ಬೇಕೆನ
ದುಡ್ಡು ಬೇಕಾಗಿತ್ತಪ್ಪಾ ಅದಿಕ್ಕೆ ನಿನ್ಗೆ ಫೋನ್ ಹಚ್ಚಿರವ ನಾನು
ಹೌದಾ ನಮ್ಮ ಒಬ್ಬ ಫ್ರೆಂಡ್ಸ್ ಇದನೆ ಸಾಲ ಕೊಡ್ತನೆ ಅವ್ನು
ಕೊಡ್ತನಾ
ಹಾ ಕೊಡ್ತನೆ
ಏನ್ ಇಲ್ಲ ಎರಡ್ ಲಕ್ಷ ಒಂದ್ ಮತ್ತೊಂದ್ ಆ ಯಾರ್ಡ್ ತಿಂಗಳಲ್ಲಿ ವಾಪಸ್ ಕೊಟ್ಬುಡ್ತಿನಿ.
ಹ್ಮ್
ಈಗ್ ಯಾರು ಕೊಡ್ತಾ ಇಲ್ಲ ನನ್ ಬಿಸ್ನ ನನ್ ಬಿಸ್ನೆಸ್ ಹಾಳಾಗಿದ್ ನೋಡಿ ಎಲ್ರೂ ನಗ್ತಾ ಇದರೆ ನಿನ್ ತರಾನೇ.
ಹೌದಾ.
ಹಾ.
ನಕೊರ್ ನಗ್ಲಿ ಬೀಡಾ ನೀ ಟೆನ್ಷನ್ ತೋಗೋಬೇಡ.
ಹ್ಮ್.
ನಿನ್ ಮಗ ಎನ್ ಮಾಡ್ತಾನ.
ಏನ್ ಮಾಡ್ತಾನಪ್ಪ ಅವ್ನ್ ಚೆನ್ನಾಗಿದ್ದಾನೆ.
ಸಾಲಿ ಎಸ್ಟನೇದ್ ಒದಗತಾನೆ ಇವಗ್ ಆವ್.
ಈಗ್ ಎಲ್ ಕೆ ಜಿ.
ಎಲ್ ಕೆ ಜಿ ಅ ನ.
ಓ.
ಇನ್ನೊಬ್ಬ ಸಣ್ಣವ.
ಅವುನ್ ಸಣ್ಣೊವ್ನ ಏನಿಲ್ಲಪ್ಪಾ ಇನ್ನ ಚಿಕ್ಕವ್ನ ಇದಾನೆ ಒಂದ್ ವರ್ಷದವ್ನ ಏನ್ ಇರ್ಬೇಕು. ಸ್.
ಹ್ಮ ಆರಾಮದಾನ.
ಆರಾಮದನಪ್ಪ. ನಿನ್ ಮಕ್ಳ ಎಲ್ ಇದಾರೆ ಏನ್ ಮಾಡ್ತಾ ಇದ್ದಾಳೆ ಸಾನ್ವಿ.
ಏನ್ ಮಾಡ್ತಿಬೇ ನಮ್ಗಂತ್ರ ಬರೆ ಹೆಣ್ಮಕ್ಳ ಆಗ್ಯವ.
ಅದೇಪ್ಪಾ ಎಷ್ಟ್ ಮೂರ್ ಏನ್ ಹೆಣ್ಣ ಆಗಿರ್ಬೇಕಲ್ ನಿನ್ಗೆ.
ಹಾ ಮೂರ್ ಬರೆ ಹೆಣ್ಕಳ್ ಆಗ್ಯಾವೊ.
ಮುಂದೆ ಬಾಳ ಕಠಿಣ್ ಇದೆಪ್ಪ ನಿ ಭಾಳ್ ಗಳಿಸ್ಬೇಕಗು ಏನ್ ಮದುವೆ ಮಾಡಿ ಕೊಡ್ಬೇಕ್. ಅಂದ್ರೆ.
ಹಂಗ್ ಎನ್ ಇಲ್ಪಾ ಮಕ್ಳ್ ಕಡೆಗೆ ನೌಕ್ರಿತೋಗೊಂಡ ಮಾಡ್ಬಿಡ್ತೀನಿ ಹಂಗರೆ.
ಹೌದಾ ನೌಕರಿ ಏನ್ ಮಾಡ್ತೀಯಪ್ಪ ನೀನೂ.
ನಾನು ನನ್ ಮಕ್ಳಿಗೆ ಹಚ್ ಬುಡ್ತಿನಿ ನ. ಹುರ.
ನೀನ್ ನಿಂದ್ ನಿಂದೇನಿದೆ ನೌಕ್ರಿ.
ನಂದು ಇದ್ಯಲ್ಲ ಪೋಸ್ಟ್ ಆಫೀಸ್ನಲ್ಲಿ.
ಅದೇನಪ್ಪಾ ಪೋಸ್ಟ್ ಆಫೀಸ ಅಲ್ ಬರೀ ಇಪ್ಪತ್ ಸಾವ್ರ್ ಬರುತ್ತೆ.
ಹಾ ಆಯಿತು. ಸಾವ್ರದ ಹೈ ಸೀನಿಯರ್ ಆಫೀಸರ್ ಆಗಿ ನಾನು ಅರ್ವತ್ ಸಾವ್ರ ಬರುತ್ತೆ.
ಹ. ಹ ರೈಟಾ.
ಇತ್ತ ಸೂರ್ಯ ಅಂತೇಳಿದ್ನಲ್ಲ ಅವ್ನ್ ಅವ್ನ್ ಅವ್ನು. ಅವ್ನ್ ಸಲಗೆ ಇದೆಲ್ಲಾ ಆಗಿದ್ದು. ಅವ್ನೇನೆ ಸಹಾಯ ಮಾಡಿದ್ದು.
ಅವ್ನ ನಿನ್ಗ್ ಸಹಾಯ ಮಾಡಿದ್ದು. ಹಾ ರೈಟ್ ರೈಟ್ ರೈಟ್.
ಅವ್ನೆ ನಂಗ್ ಸಹಾಯ ಮಾಡಿ ಹೆಲ್ಪ್ ಮಾಡಿದ್ರೆ ನಾನು ಸೀನಿಯರ್ ಆಫೀಸರ್ ಅದೆ ಇಗ. ಇಲ್ಲಾಂದ್ರೆ ಅಲ್ಲೇ ಇರ್ತಿದ್ದೆ ನಾನು. ಹ್ಮ್
ಹ್ಮ್ ಇನ್ನ ಮುಂದುಕ್
ಎಲ್ಲಾ ಚೆನ್ನಾಗಿಲ್ಲ ಮಾವ್ ಮತ್ತೆ
ಹಾ
ಆ ಅವ ಅವರು ಎಡ್ ಕಾನ್ಸ್ಟೇಬಲ್ ಇದ್ರಲ್ಲ ಅವರು ಯಾರು?
ಹಾ
ನಮ್ ಫ್ರೆಂಡ್ ಸರ್ಕಲ್ ದಾಗ ಎಡ್ ಹೆಡ್ ಕಾನ್ಸ್ ಸ್ಟೇಬಲ್ ಇದ್ರು ನೋಡು
ಓ ಅವ್ರ ಇವ್ರು ನೂರಣ್ಣ ಅವ್ರ್ ಅಂತಾರೆ.
ಹಾ ರೈಟ್ ರೈಟ್ ನೂರ ಎಣ್ಣೋರೆ.
ಹಾ ನೂರ್ ಬಾಯಿ ಅಂತೇಳಿ ಹೆಡ್ ಕಾನ್ಸ್ಟೇಬಲ್ ಆಗ್ಯಾರ್ ಅವ್ರು.
ಅವ್ರದ ಏನಾಯ್ತು ಎಲ್ಲಿದ್ದ ಡ್ಯೂಟಿ.
ಡ್ಯೂಟಿ ಇಲ್ಲಿ ಗುಲ್ಬರ್ಗ ಹಾಕಿದೆ ಅವ್ರೆ.
ಗುಲ್ಬರ್ಗನಾ.
ಹಾ ಗುಲ್ಬರ್ಗ.
ಹಂಗಾದ್ರೆ ಇಲ್ಲೆ ಗುಲ್ಬರ್ದಾಗಿದಾರ ಅವ್ರು ನನ್ಗ್ ಫೋನೆ ಹೆಚ್ಚಿಲ್ಲ ಅವ್ರು.
ಹ್ಮ್
ಅದಿಕ್ಕೆ ಕೇಳ್ ನ ದೆ ಅವ್ರ್ ನನ್ಗ ಅಷ್ಟುನು ಫೋನ್ ಹಚ್ತಾ ಇಲ್ಲ ಅವ್ರಿಗ. ಅದಕ್ಕೆ ಕೇಳ್ದೇನೆ ನಿನಿಗ್ ನಾನು.
ಹಂಗ್ ಅಲ್ಲ ಅದ್ರೆ ಡ್ಯೂಟಿನಾಗ್ ಬಿಝಿ ಇರ್ತಾರಲ್ಲ ಅವ್ರು.
ಹೌದಾ.
ಹ್ಮ್
ಅಷ್ಟ್ ಬಿಝೀನ.
ಹ್ಮ ಅದ ಅಲ್ಲಿ ಮುಂಜಾನಗಿ.
ಹಲೋ.
ಹಾ.
ಡಿಸ್ಟರ್ಬೆನ್ಸ್ ಆಗ್ತಿದ್ಯಪ್ಪಾ.
ಅವ್ನ್ಪ ಹುಡ್ಗುರೆಲ್ಲ ಜಾಸ್ತಿ ಸೌಂಡ್ ಮಾಡತಾರ್ ಇಲ್ಲಿ.
ಸ್ವಲ್ಪ ಸೌಂಡ್ ಮಾಡಬೇಡ ಅಂತ ಹೇಳ ಕ್ಲಿಯಾರಿಟಿ ಆಗ ಕೆಳಸಲ್ಲ.
ಹೌದಾ ನಾನು ಹೊರಗೆ ಬರ್ತ್ನ್ ತಗೋ ಇಲ್ಲಾದ್ರೆ.
ಬರ್ ನೀನೆ.
ಹಾ ಹೊರಗ್ ಬರ್ತಿನ್ ತಗೋ ನಾನೇ ಅಂದಂದ್ರಿ
ಕ್ಲಿಯರ್ ಆಗಿ ಕೇಳಸಿದ್ರೆ ಮಾತಾಡಕ್ ಚಲೋ
ಹ್ಮ
ಹ್ಮ
ಸ್ವಯಲ್ ಚಲೋಕ ವಯಸ್ ಆಗ್ಯದನೆ ಅವ್ನ್
ಅವ್ನ್ ಐ ಎ ಏಸ್ ಆಗಿದಾನ ವಯ್ಸು ಇಲ್ಲ.
ಹಾ ಓ ಏಸ್
ಏನ್ ಗುರು ನೋಡಕ್ ಹಂಗಿದ್ನಲ್ಲ ಅವ್ನು.
ಇನ್ಸ್ಟಾಗ್ರಾಮಲ್ಲಿ ಎರಡು ಮಿಲಿಯನ್ ಫಾಲೋವರ್ಸ್ ಆಗ್ಯಾರ್ ಅವ್ನಿಗೆ.
ಎಷ್ಟೊ
ಎರ್ಡು ಮಿಲಿಯನ್.
ಎರಡ್ ಮಿಲಿಯನ್ ಆಗಿದ್ದಾರಾ.
ಹಾ ಯಾಕಂದ್ರೆ ಅವ್ನ್ ಅವ್ನ್ ಬಾಡಿನೇ ಹಂಗ್ ಇತ್ತು. ಹ್ ಹ್ ಹ ಹ ಹ ಹ ಹ ಹ ಹ ಹ ಹ
ಅ
ಅವನ್ ಅವನ್ ಬಾಡಿನೇ ಹಂಗಿತ್ತು.
ಹೌದಾ
ಹ್ಮ್
ಅವನ್ ಹೆಂಗ್ ದಪ್ಪ ಆದ.
ಜಿಮ್ ಜಿಮ್ ಮಾಡಿ.
ಜಿಮ್ ಮಾಡ್ತಾ ಇದ್ನಾ?
ಹ್ಮ
ಹಾ ರೈಟ್ ರೈಟ್.
ಜಿಮ್ ಮಾಡಿ
ಜಿಮ್ ಮಾಡಿ ಬಾಡಿ ಮಾಡಿದಾನೆ ಅದೇ ವಿಡಿಯೋನ ಇನ್ಸ್ಟಾಗ್ರಾಮಲ್ ಪೋಸ್ಟ್ ಮಾಡ್ತಾನ್ ಅವ್ನು.
ಓ ರೈಟ್ ಹಿಂಗಾ
ಹ್ಮ್
ಹ್ಮ ಹ್ಮ್ ಹ್ಮ್
ಆಮೇಲೆ ಯಾರೋ ಏನೋ ಸೌಂಡ್ ಬರ್ತಾ ಇದೆ. ಎ ಬುಲ್ಯ
ಯಾರೇನ್ ಸೌಂಡ್ ಮಾಡ್ತಿರೋದು?
ಯಾವ್ದೋ ಭಾಷ ಅಂತಳೆ.
ಅವ್ರಾ ಏನಗಂತೆ ಅವ್ರ್ದು.
ಅದು ಅವ್ರ್ ಮಗಳದ ಮಜರ್ ಅಂತಿಗ.
ಅಷ್ಟ್ ದೊಡ್ಡೊಳ್ ಆಗ್ಬಿಟ್ಲಾ ಮಗ್ಳು.
ಹಾ ಸಣ್ಣವಯ್ಸನಲ್ಲಿ ಮದ್ವಿ ಮಾಡ್ತಾರ್ ಅವ್ರು ಹುಚ್ರಾರು. ಹ ಅವ್ರ್ ಅವ್ನ್ ಅವ್ರ್ ಅಪ್ಪನು ಕರ್ರಗಿದ್ದ ಅವ್ರ್ ಮಗನು ಗರ್ಗಳ.
ಅಲೆಲಚ್.
ಹಃ ಹಃ ಹಾ.